ಹಲೋ
ಹ
ಏನಡದ ಅಪ್ಪಾ ಇಬ್ಬು
ಹಾ ಏನ್ ಹೇಳಿದ ಎನ್ ಪಾ ಮರ್ತಬಿಟಿದೀರಾ ನಮ್ಮನ್ನು
ಏ ಹಂಗೇನಲ್ಪಾ ಸ್ವಲ್ಪ ಬಿಸಿ ಇದ್ದಿ ಈ ಕಡೆ ಊರಾಗ
ಫೋನ್ ಹಚ್ಚಿಲ್ಲ ನೀನ್ ತುಂಬಾ ಮರ್ತಬಿಟ್ಟಿದಪ್ಪ ನಮ್ಮನ್ನು ಇವಾಗ
ಹ ಹಂಗಂಗ ಏನಿಲ್ಲಾ ಸ್ವಲ್ಪ ನಮ್ ಹೊಲ್ದಾಗ ಕೆಲ್ಸ ಇದ್ದು ಇಲ್ಲಿ ನಿಮ್ಮ್ ಈಗಾಗ ಮಳೆ ಗಿಳೆ ಅದು ಬರಕತದಲ್ಲ ಎಲ್ಲ ಗಳ ಅದು ಓಡೋದು ಸ್ವಲ್ಪ ಜಗ ಕೆಲ್ಸ ಇತ್ತು
ಹೌದಾ ಏನ್ ಹಾಕಿದ್ರ ಜಮೀನ್ ಇದ್ಯಾ ನಿಮ್ದು
ಹಾ ಇದೆ ಅಲ ಗುರು ಇಪ್ಪತ್ತು ಎಕರೆ ಇದೆ ನಮ್ದುನು ಜಮೀನಾ
ಇಪ್ಪತ್ತ ಎಕ್ರೆ ಯಾವ್ ಜಮೀನ್ ಇದೆ ಮಣ್ಣು ಜಮೀನ್ ಅಂದ್ರೆ ನಾನಾ ರೀತಿ ಜಮೀನ್ ಇದೆ ನಿಮ್ದು ಯಾವ್ದು ಮಣ್ಣು
ನಮ್ದು ಕೆಂಪು ಮಣ್ಣು ಒಂದು ಹತ್ತು ಹದಿನೈದು ಎಕರೆ ಇದೆ ಜಾಸ್ತಿ ಮತ್ತ ಅದೇ ಇದೆ ಕೆಂಪು ಮಣ್ಣು ಇದು ಕಪ್ಪ ಮಣ್ಣು ಏನ ಒಂದು ಹ ಐದು ಆರು ಎಕರೆ ಇರು ಏಳು ಎಕರೆ ಇದೆ ಅದು ಜಾಸ್ತಿ ಏನಿಲ್ಲ
ಹೌದಾ ಯಾವ್ಯಾವ ಬೆಳೆ ಹಾಕಿದ್ದು ಒಂದೇನಾ ಬೇರೆ ಬೇರೆ ಬೆಳೆ ಹಾಕಿದ್ರ ಹೊಲ್ದಲ್ಲಿ
ಇಲ್ಲ ಬೇರೆ ಬೇರೆ ಆಕ್ತಿವಿ ಈಗ ಈಗ ಫಸ್ಟ್ ಅತ್ತಿ ಹಾಕಿ ಎಲ್ಲ ಸಗ ಎಲ್ಲಾ ಹೊಲ್ದಾಗ
ಎಲ್ಲೂ ಎಲ್ಲಾ ಒತ್ತ ಹತ್ತಿನ ಬಿತ್ತನೆ ಮಾಡಿದ್ದ್ನ ಎಲ್ಲ ಹೊಲ್ದಲ್ಲಿ
ಹಾ ಹತ್ತಿನೇ ಹಾಕಿವ ಮತ್ತೆ ಏನ್ ಮಾಡತಿ ಇವಾಗ ಅದೇ ನಡಕತದಲ್ಲಾ ಈಗ ಅದ್ರಾಗ ನಮ ಹೊಲದಲ್ಲಿ ಈಗ ನೀರು ಅದು ಬೋರ್ವೆಲ್ಲ ಏನು ಇಲ್ಲ ಬರ ಮಳೆ ನೀರ್ಲಿಂದನೇ ನಾವ್ ಎಲ್ಲಾ ಬೆಳಕೋದು
ಹೌದಾ
ಹ್ಮ್ ಈಗ ಮತ್ತೆ ಇದು ಹತ್ತಿ ತಕ್ಕೊಂಡ ಒಂದ್ ಎರಡ್ ಹೊಲ್ದಾಗ ಶೇಂಗ ಹಾಕ್ತಿವಿ
ಶೇಂಗಾ ಆಕ್ತಿರಾ
ಹ ಶೇಂಗ ಆಗ್ತಿವಿ ಒಂದ ಕುಂಟಲ್ ಆಗ್ತಿವಿ ಏನಿಲ್ಲಾ ಅಂದ್ರರು ಶೇಂಗಾ ಒಂದು ನೂರ ಐವತ್ತು ಚೀಲ ಎರಡು ನೂರು ಚೀಲ ಆಗುತ್ತವೆ ನಮ್ಗ
ಹೌದಾ ಶೇಂಗಾ ಅದೇ ಅದ ಹೆಂಗೆ ರೇಟ್ ಅದು ರೇಟ್ ಬರುತ್ತಾ ಚೆನ್ನಾಗಿರುತ್ತಾ ರೇಟು
ಸೇಂಗಾ ಒಂದು ಕ್ವಿಂಟಲ್ಗೆ ಹತ್ ಸಾವಿರ ಹನ್ನೊಂದ್ ಸಾವಿರ ಕೊಡ್ತಾರ ಅವ್ರನ್ನ ಚಲೋ ಅದ ಅದನ್ನ ಅಂದ್ರೆ ಇವಾಗ ಇವಾಗ ಇವಾಗ ಸ್ವಲ್ಪ ಕಡಿಮೆ ಆಗ ಸೆಂಗದ್ ರೇಟ್ ಅವಾಗ ಜಾಸ್ತಿ ಇತ್ತು ಮೊದ್ಲು ನಮ್ ನಮ್ಮ ಅಪ್ಪ ಅವ್ರು ಮಾಡ್ದಿದಾಗ ಹದ್ನೈದು ಸಾವಿರ ಹಂಗಿತ್ತು ಇವಾಗ ಕಮ್ಮಿ ಆಗದೆ ಇವಾಗ ಹತ್ ಸಾವಿರ
ಹಾ ಇವಾಗ ಶೇಂಗಾ ಮಾಡ್ತಿರಲ್ಲ ಅದು ಯಾವ ತರ ಮಾಡಕ್ ಬೆಳೆನ ಯಾವ್ ತರ ಬೆಳೆಸ್ಬೇಕು ನಮ್ಗೆ ಹೇಳಿ ನಾವು ಶೇಂಗಾ ಮಾಡ್ತೀವಿ
ಹ್ಮ ಮಾಡ್ತರಿ ಅಂದ್ರೆ ಫಸ್ಟ್ ಇವಾಗ ಹ ಫಸ್ಟ್ ಬಿತ್ತಬೇಕು ಬಿತ್ತಿ ಮತ್ತೆ ಅವು ಅದು ಸ್ವಲ್ಪ ದೊಡ್ಡದಾಗ್ ತಕ್ಷಣ ಒಂದು ಒಂದ್ ತಿಂಗ್ಳ ಎರಡ್ ತಿಂಗ್ಳದ ಆಗ್ ತಕ್ಷಣ ಅದಕ್ಕೆ ಮತ್ತೆ ಗಳೆ ಹೊಡಿಬೇಕ ಅದ್ರ ಒಳಗ ಹತ್ತಿ ಕುಂಟಿ ಸಣ್ಣವು ಏನುರ ಹ್ಮ್ ಮತ್ತೆ ಅದು ಹೊಡೆದು ಸ್ವಲ್ಪ ಏನಾದ್ರು ಎಲ್ಲಿ ನೋಡ್ಬೇಕು ಎಲ್ಲಿ ಏನ ಉುಳ್ಳ ಗಿಳ ಏನಾದ ತಿಂತ ತಿನ್ಕತ್ತಾವ ಏನಂತ
ಹ್ಮ
ಹ್ಮ ಅವು ಏನಾದ್ರು ತಿನ್ನಾಕತವಿ ಅಂದ್ರೆ ಮತ್ತೆ ಎಣ್ಣೆ ಹೊಡಿಬೇಕು ಎಣ್ಣೆ ತಂದು ಏನಿಲ್ಲ ಅಂದ್ರೆ ಮಿನಿಮಮ್ ಅದಕ್ಕೆ.... ಇವಾಗ ಬೆಳಗ್ ಹೊಡಿಬಾರ್ದು ಎಣ್ಣೆ ಅದಕ್ಕೆ ಸಾಯಂಕಾಲ ಸಾಯಂಕಾಲ ಟೈಮಿ ಹೋಡಿಬೇಕು ಆರು ಗಂಟೆ ಹಂಗ
ಯಾಕೆ ಆ ಟೈಮಿಗೆ ಆಗ್ಬಬೇಕು ಸಾಯಂಕಾಲ ಯಾಕೆ ಹೂಡಿಬೇಕು ಎಣ್ಣಿ
ಯಾಕಂದ್ರೆ ಬೆಳಿಗ್ಗೆ ಹುಳಗಳು ಇರಲ್ಲ ಯಾಕಂದ್ರೆ ಸಾಯಂಕಾಲನ ಜಾಸ್ತಿ ಬರ್ತ ತಿ ನಂಗೆ ಗ ಹ್ಮ್ ಅವಾಗೇ ಹ್ಮ್ ಸಾಯಂಕಾಲ ಯಾಕಂದ್ರೆ ಏನ್ ತಂಪಾದ ವಾತಾವರಣ ಇರತಲ್ಲ
ಹ್ಮ್ ಹ್ಮ್ ಹೌದದು ಹ್ಮ್
ನಾವು ಬೆಳಿಗ್ಗೆ ಹೊಡದರ ಬೆಳಿಗ್ಗೆ ಇರಲ್ಲ ಎಲ್ಲಾ ಆ ಕಡೆ ಈ ಕಡೆ ಹೋಗಿರ್ತಾವ ಅಂದ್ರ ಒಳಗ್ ಮಣ್ಣಿನ ಒಳಗ್ ಕುತ್ಕೊಂಡ್ ಬಿಡ್ತಾವ
ಹ್ಮ್
ಹ್ಮ್ ಸಾಯಂಕಾಲ ಎಲ್ಲ ಮೇಲೆ ಬಂದಿರ್ತಾವಲ್ಲ ಅವಾಗೆ ಹೊಡಿಬೇಕ ಅದಕ್ ಎಣ್ಣೆ ಹ್ಮ್ ಮತ್ತೆನೆ.. ಒಂದ್ ತಿಂಗಗಳಾಗ ಮತ್ತೆ ಅವಾಗ ಒಂದು ಎರಡು ವಾರಕ್ ಮೂರ್ ವಾರಕ್ ನೀರ್ ಬಿಡ್ಬೇಕು ಹಲೋ ಸ್ವಲ್ಪ ನೀರ್ ಇದ್ರನ ಚೆಂದ ಅವಕ ನೀರ್ ಇರ್ಲೇಬೇಕು
ಅಂದ್ರೆ ನೀರು ಅಂದ್ರೆ ಒಂದು ಹದ್ನಾಲ್ಕ್ ದಿನಕ್ಕೂ ಅಂದ್ರೆ ಒಂದು ಇಪ್ಪತ್ ದಿನಕ್ಕ ನೀರ್ ಬಿಡ್ಬೇಕ ಕಂಪಲ್ಸರಿ
ಹ ಇಪ್ಪತ್ ಇಪ್ಪತ್ತೈದು ಲಾಸ್ಟ್ ಇಪ್ಪತ್ತೈದ ದಿನ ಅಂದ್ರೆ ಲಾಸ್ಟ್ ಇಪ್ಪತ್ತೈದ್ ದಿನ ಅಂದ್ರ ಹ್ಮ್ ಜಲ್ದಿನೇ ಬಿಡ್ಬಕ್ ನೀರು ಇಲ್ಲಾಂದ್ರೆ ಅವು ಎಲ್ಲಾ... ಬಾಡಿಗೆಂದಯ್ ಬಿಡ್ತಾವ ಅದ್ರ ಮೇವ ಎಲ್ಲ ಶೇಂಗಾ ಹೊಟ್ಟುಗಳು
ಅಂದ್ರೆ ಇವಾಗ ಮಳೆ ಬಂದ್ರೆ ಅದಕ್ ಆಗಲ್ವಾ ನೀರೇ ಬೋಗಮ್ಮ
ಹ್ಮ ಇಲ್ಲ ಮಳೆ ಬಂದ್ರೆ ನಡುತ್ತೆ ಮತ್ತೆ ಚೆನ್ನಾಗ ಅಲ್ಲ ಮಳೆ ಬಂದ್ರೆ ಅದಕ್ಕೇನ್
ಅಂದ್ರೆ ಅದು ಎಷ್ಟು ಎಷ್ಟು ದಿನ ಬರುತ್ತೆ ಬೆಳೆ ಅದು ಕಟಾವಗೆ ಬರೋ ದಿನೇ ಕಟಾವ
ಈಗ ಕಟಾವೆ ಅಂದ್ರೆ ಒಂದು ಆರು ತಿಂಗಳ ಆಗ್ಬೋದು ಮ ಇಲ್ಲ ಆರು ತಿಂಗಳ ಐದ್ ಆರು ತಿ ಐದು ತಿಂಗಳ ಆಗ್ ಬರ್ತ ಆರಾಮ್ ಐದಿಲ್ಲ ಅಂದ್ರ ಐದುವರಿ
ಯಾರು ಹೇಳಿದ್ರು ನನಗೆ ನಾಲ್ಕ್ ತಿಂಗಳಲ್ಲಿಲ್ ಬರುತ್ತ ಅಂತ ಹೇಳಿದ್ರು ಶೇಂಗಾ
ಬರುತ್ತೆ ಒಂದೊಂದ್ ಬರುತ್ತೆ ಒಂದೊಂದ್ ಬರಲ್ಲ ಇದು ಈಗ ನೀರು ಜಲ್ದಿ ಸಿಕ್ಕ್ರೆ ಚಲೋ ಬರುತ್ತೆ ಈಗ ನೀರ್ ಏನಾದ್ರರು ಸಿಗ್ಲಿಲ್ಲ ಅಂದ್ರೆ ಬರಲ್ಲ.... ಜಲ್ದಿ
ಹ್ಮ್ ಹೌದಾ ಹ
ಅದ್ರ ಮ್ಯಾಗ ಡಿಪೆಂಡ್ ಆಗಿರುತ್ತೆ ಒಂದೊಂದು ಅಲ್ಲ ಒಂದು ಹೋಲ ಒಂದೊಂದು. ಈಗ ಮಣ್ಣಿನ ಮ್ಯಾಗನ್ ಡಿಪೆಂಡ್ ಆಗಿರ್ತವೆ ಹೆಂಗ್ಗಳ ಈಗ ಚಲೋ ಫಲವತ್ತಾದ ಮಣ್ಣ ಇತ್ತ ಅಂದ್ರೆ ಜಲ್ದಿ ಜಲ್ದಿ ಬರ್ತದ ಏನ್ ಸ್ವಲ್ಪ ಉಸ ಈಗನ್ ಮಣ್ಣು ಹಂಗ ಇತ್ ಅಂದ್ರೆ ಅಷ್ಟ್ರದಾರಾಗ ಬರುದು ಸ್ವಲ್ಪ ಲೇಟ್ ಆಗಿ... ಸ್ವಲ್ಪ ನೀರು ಜಗ್ಗಿ ಕುಡಿದದಲ್ಲಾ ಅದು
ಹೌದ ಅಂದ್ರೆ ಶಂ ಶೇಂಗಾ ಬೆಳಂದ್ರೆ ಇದು ಚೆನ್ನಾಗಿ ಬೆಳೆ ಅದ್ರಲ್ಲಿ ಚೆನ್ನಾಗಿ ಬೆಳದು ಶೇಂಗಾ
ಹ್ಮ ಕೆಂಪು ಮಣ್ಣೆ ಇರ್ಬೇಕು ನಮ್ಮ ಮತ್ತೆ ಕೆಂಪ ಮಣ್ಣೆ ಅದಾವಲ್ಲಾ ಹತ್ತಕ್ರ
ಹ್ಮ್ ಹ್ಮ
ಹ್ಮ್ ನಾವೆಲ್ಲಾ ಫುಲ್ ಅದ್ರಾಗ ಅವಾಗ ಕ್ಯಾನಲ್ ನೀರ್ ಬಿಡ್ತಾರ ನಮ್ ಕಡೆಗಿ ಹ್ಮ್ ಕೆನಾಲ್ ನೀರು ಬಿಡ್ತಾರ ಹ್ಮ್ ಕ್ಯಾನಲ್ ನೀರು ಬಂದು ಅದ್ರಲ್ಲಿ ಆ ಬಿಡ್ತೀವಿ ನಾವು ಒಂದು ಹತ ಎಕರೆ ಹಾಕ್ತಿವಿ ಅಷ್ಟ್ ಎಲ್ಲಾ ಮೇಂಟೈನ್ ಮಾಡ ಯಾದ್ರ ನಮ್ಮ ಅಣ್ಣ ನಾನು ಅವಾಗವಾಗ
ಅಂದ್ರೆ ನೀವು ಎಲ್ಲಾ ಮಾಡ್ತೀರಾ ಜಮೀನ್ ಕೆಲ್ಸ ಅಂದ್ರೆ ಅದ್ಕೆ ಎಣ್ಣೆ ಸಿಂಪಡಣೆ ಮಾಡೋದು ಇದು ಮತ್ತೆ ಗೊಬ್ಬರ ಹಾಕೋದು
ಹಾ ಮಾಡ್ತೀವಲ್ಲ ಗೊಬ್ಬರನು ಈಗ ಹೆಂಗ ಆಗ್ಬೇಕಂದ್ರೆ ಅದಕ್ಕೆ ಗೊಬ್ರ ಒಂದ್ ಟೈಮ್ ಇರುತ್ತೆ ಗೊಬ್ಬ್ರ ಆಗನು ಅವಾಗವಾಗ ಆಗ್ಬೇಕು ಅದಕ್ಕೆ ಸುಮ್ನೆ
ಅದ
ದಿನ ಅಂದ್ರೆ ನಡೆಯಲ್ಲ ಅದಕ್ಕೇ
ಅಂದ್ರೆ ಗೊಬ್ರರ ಯಾವ ಟೈಮ್ಗೆ ಹಾಕಬೇಕು ಯಾವ ಟೈಮ್ ಅದಕ್ಕು ಸಮಯ ಯಾವ ಟೈಮಲ್ಲಿ ಹಾಕಬಹುದು
ಒಂದು ಅದು ಒಂದ್ ತಿಂಗಳ ಆಗಿರ್ಬೇಕ್ ಬೆಳೆಗಾಗಿ ನೀರ್ ಬಿಟ್ಟಿರ್ಬೇಕು ನೀರ್ ಬಿಟ್ಟು ಹ ಇವತ್ತು ನೀರ್ ಬಿಟ್ಟಿರ್ತೀವಲ್ ನಾವು ನಾಳೆ ಹೋಗಿ ಅದಕ್ಕೆ ಗೊಬ್ಬರ ಉಗಬೇಕು ಚಲೋ
ಹೌದಾ ಗೊಬ್ಬರ ಉಗಿದ್ಮೇಲ್ ಮತ್ತೆ ಅ್ರ ಅಷ್ಟೇನ ಮತ್ತೆ ನೀರ್ ಬಿಡ್ಬೇಕ ಗೊಬ್ಬರ ಉಗಿದ
ಇಲ್ಲ ಇಲ್ಲ ಇಲ್ಲ ಅಷ್ಟೇ ಆಯ್ತಾ ಮತ್ತೆ ಒಂದು ಹದ್ ನೈದು ದಿನ ಆದ್ಮೇಲೆ ಒಂದ್ ಇಪ್ಪತ್ ದಿನ ಆದ್ಮ್ಯಾಗ ನೋಡ್ಬೇಕು ಚಲೋ ಬಂದಿತ್ತ ಅಂದ್ರೆ ಆಯ್ ಏನ ಕಸಾ ಗಿಸಾ ಇತ್ತ ಅಂದ್ರೆ ಅದ್ರೊಳಗ
ಹ್ಮ್
ಹ್ಮ್ ಕುಂಟಿ ಹೊಡಿಬೇಕು ಕುಂಠಿ ಹೊಡೆದು ಚಲೋ ಆಹ ಇದು ಮಾಡ್ಬೇಕು
ಅಂದ್ರೆ ಇವಾಗ ಇವಾಗ ಗೊಬ್ಬ್ರಾ ಅಂತ ಹೇಳಿದ್ರಲ್ ನೀವು ಅಂದ್ರೆ ನೀವು ಏನ ರಾಸಾಯನಿಕ ಗೊಬ್ಬರ ಯೂಸ್ ಮಾಡೋದ ಸಾಯಿ ಗೊಬ್ಬರ ಯೂಸ್ ಮಾಡೋದಾ
ಇಲ್ಲ ಎಲ್ಲ ನಾವು ರಾಸಾಯನಗ ಯೂಸ್ ಮಾಡ್ದ ಯಾರು ಸಾಯ ಗೊಬ್ಬರು ಯೂಸ್ ಮಾಡಲ್ಲ ಇಲ್ಲಿ ಗುರು
ಅಂದ್ರೆ ನಿಮ್ಮ ನಿಮ್ಮ್ ಮನಲಿ ಅಂದ್ರೆ ಎತ್ತುಗಳು ಮೇಕೆ ಅದು ಇಲ್ ಅ್ರ ಸೆಗಣಿ ಅದು ಏನ್ ಹಾಕಲ್ ನೀವು ಹೊಲಕ್ಕೆ
ಇದೇ ಇದೆ ಅಂದ ಅದು ಇದ್ರನು ಸ್ವಲ್ಪ ಹಾಕತಿವಿ ಎಷ್ಟು ಅದು ಎರಡು ಎ ಟ್ಯಾಕ್ಟರ್ ಲಾಸ್ಟ್ ಮೂರ್ ಟ್ಯಾಕ್ಟರ್ ಸಿಗ್ತದ ಒಂದ್ ವರ್ಷಕ್ಕೆ ಅಂದ್ರ ಜಾಸ್ತಿ ಸಿಗಲ್ಲ ಅದು ಎರಡು ಎತ್ತು
ಓಹ ಅಂದ್ರೆ ಒಂದ್ ಎರಡು ವರ್ಷ ಬಿಟ್ಟು ಮೂರು ವರ್ಷ ಬಿಟ್ಟು ಹಾಕ್ತಾ ಇರ್ಬೇಕು ಅವಾಗವಾಗ
ಇವಾಗ ಅಂದ್ರೆ ನಮ್ದ್ ಹೆಂಗಗೆಳ ಈಗ ಅದು ಹಂಗ ಚರಂಡಿ ಸೈಡ್ ಅದ್ರ ಸೈಡ್ ಇದೆ ಅಲ್ಲ ಅದು ಇದು ಹತ್ತಿ ಇದು ತಿಪ್ಪೆಗುಂಡಿ ಹ ಅದ್ರ ತಲಾಗ ಒಂದ್ ವರ್ಷದಾಗ ನಾವು ಹಾಕಿ ಬಿಡ್ತೀವಿ ಜಲ್ದಿ ಮತ್ತೆ ಎಲ್ಲಿ ಹಳಿಗಳಿಗೆ ಯಾರ ಕಚ್ಕೊಂಡ್ ಹೋಯ್ತಂದ್ರ ಅಂತ
ಇಲ್ಲ ಒಂದು ನೀವು ಇವಾಗ ಗೊಬ್ಬರ ಸಂಗ್ರಣೆ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕ ಅಂದ್ರೆ ಮೋದ್ಲು ಒಂದ್ ಗುಂಡೆ ತೋಡ್ಬೇಕು ಚೆನ್ನಾಗಿ ಏನಂದ್ರೆ ಒಂದು
ತೋಡ ಅದ್ರಲ್ಲಿ ನೀವು ಗೊಬ್ಬರ ಆಕ್ತರಲ್ಲ ಅದು ಕೊಳು ಕೊಳತು ಕೊಳತು ಯಾವ ತರ ಆಗ್ ಅಂದ್ರೆ ಅದು ಗೊಬ್ಬರ ಈ ಅಂದ್ರೆ ತುಂಬಾ ಸಾಫ್ಟ್ ಆಗಿ ಚೆನ್ನಾಗ್ ಆಗುತ್ತೆ ಅದ ಕ್ರಿಯ ಆಗಿ ಚೆನ್ನಾಗಿ ಗೊಬರ ಹೊಲಕೆ ಆಗ್ ಅವಾಗ ಆಗ್ಬೇಕು ಅದು ನೀ ಗೊಬರ ಸಂಗ್ರಣೆ ಮಾಡೋ ಒಂದು ರೀತಿ ಇದೆ
ಹೌದೌದು ನಮ್ಗೆ ಗೊತ್ತಿಲ್ಲ ಗುರುವ ಹಾಗೆಲ್ಲ ಮನೆಯಲ್ಲಿ ಸುಮ್ಮನೆ ಆಯತ ಬೆಳಗ್ಗೆ ಬೆಳಿತಾರೆ ಸುಮ್ ಹೋಗಿ ಹಾಕ್ತಾರ ಆರಂಗ ಮಾಡಲ್ಲ ಈಗ ಇಲ್ಲಿ ಎಲ್ಲಾ ರಾಸಾಯನಿಕನ ಯೂಸ್ ಮಾಡೋದು ಅದು ಎಲ್ಲ ಮಾಡಲ್ಲ ಯಾರು
ಇಲ್ಲ ರಾಸಾಯನಿಕ ಹ ನಮ್ದು ಇವಾಗ ನಮು ಒಂದು ಒಂದು್ ನಲ್ಕ್ ಎತ್ತಿದೆ ಒಂದು ಒಂದು ಐವತ್ತು ಮೇಕೆಗಳು ಇದಾವೆ ನಮ್ಮ ಹತ್ರ ಹ ಗೊಬ್ಬ್ರನ ದಿನಲು ಅದ್ರ ಸೆಗಣನ ಗೊಬ್ಬ್ರಾನ ಒಂದು ಗುಂಡಿ ಮಾಡಿದ್ದೀವಿ ಗುಂಡಿ ಒಂದು್ ಹತ್ತು ಗುಂಡಿ ಮಾಡಿದೀವ ಗುಂಡೆಲ್ಲ ಹಾಬಹದು ಅದು ವರ್ಷವಿಡ ಕೊತು ಕೊತು ಕೊತು ಗೊಬ್ರಗಬಿಡ್ತದೆ ಸಾಯಿಗೆ ಗೊಬ್ಬರಗಬಿಡ್ದೆ
ಹ ಅಂದ್ರೆ ಮೇಕೆ ಗೊಬ್ಬರ ಬಾಳ ಇದು ಫಲವತ್ತಗರುತ್ತಂತ ಹೌದಾ
ಎರಡು ಕೂಡ ಸೇಮೆ ಅಂದ್ರೆ ಮೇಕೆ ಗೊಬ್ರ ಸ್ವಲ್ಪ ಉತ್ತಮ ಅದ್ರಕಿಂತ ಇದು ಎತ್ತುಗಳ ಸೇಮಗಿಂತ
ಹ್ಮ್ ಹ್ಮ್ ಹೌದೌದೌದು
ಅಂದ್ರೆ ಈ ಗೊಬ್ಬರ ಯೂಸ್ ಮಾಡ್ಲಿಂದ ಅಂದ್ರೆ ಫಲವತ್ತತೆ ಜಾಸ್ತಿ ಆಗುತ್ತೆ
ಹೌದು
ಮಣ್ಣಿನ ಹ ಬೆಳೆಲ್ಲ ಚೆನ್ನಾಗ್ ಬರ್ತದೆ ಮ ಮಣಿನ ಸವಕಳಿ ಕೂಡ ಕಡಿಮೆ ಆಗುತ್ತೆ ಇವು ನೀವು ರೀತಿಯಾದ ರಾಸಾಯನಿಕ ಗೊಬ್ಬರಗಳ ಬಳಕೆ ಮಾಡಿದ್ರೆ ಮಣ್ಣಿನ ಫಲವ ಬರವರ್ತ ಕುಂದು ತೋಗುತ್ತೆ ನಾನು
ಹೌದೌದು ಹಂಗಗೆ ಅಂದ್ರೆ ಇವಾಗ ನಮ್ಮ ಊರಲ್ಲಿ ಆಯ್ತು ಎಲ್ಲಾ ಊರಲ್ಲಿ ಆಯ್ತು ಯಾರಿಗೂ ಅಂತ ಬ್ರ ಕೃಷಿಯಲ್ಲಿ ಅಷ್ಟು ನಾಲೆಜ್ ಏನಿಲ್ಲ ಗುರು ಸುಮ್ಮ ಅಷ್ಟೇ ಎಷ್ಟ ಎಷ್ಟು ಏನೇನ್ ಬರುತ್ತ ಎಲ್ಲಾ ಹಾಕೊಂಡ್ ಹೋತಾರ ಅಷ್ಟೇ
ನಾಲೆಜ್ ಇದೆ ಇವಾಗ ನಿಮ್ಗ ಇದ ಅಲ್ಲಾ ನೀವು ಅಂದ್ರೆ ಜನ ಯಾವ್ ತರ ಮರಮಚು ಅಂದ್ರೆ ಜನ ಯಾಗ ಲಾಭಕೋಸ್ಕರ
ನಾವು ಹೇಳ್ತೀವಿ ಹಂಗ ಮಾಡ್ಬೇಕು ಹಂಗ ಹಿಂಗ ಮಾಡ್ಬೇಕು ಅಂತ ಬಟ್ ಮನೇಲಿ ಹಗೆ ಎಲ್ಲ ಲ್ಲ ಅದೆಲ್ಲಾ ಸುಮ್ಮ್ ಯಾಕ ಮಾಡ್ದ ಸುಮ್ಮ ಆಯ್ತು ಮಸಾಲ ಈ ಸರಿ ತಂದ ಆಕ್ರಿ ಆಯ್ತು ಅಷ್ಟೇ ಅಂತ ಹೇಳಿದರು ಸುಮ್ಮ ಅವೆಲ್ಲಾ ಮಾಡೋದ್ರಿಂದ ಎ ಎಲ್ಲ ವೇಸ್ಟ್ ಸುಮ್ ಟೈಮ್ ವೇಸ್ಟ್ ಅದು ವೇಸ್ಟ್ ಅಂತಾರೆ ಅದಕ್ಕೆ ನಾವು ನೀ ಏನೆಲ್ಲ ಸು್ ಆಯ್ತ್ ಬಿಡ್ರಿಪ್ಪ ಅಂತ ಬಿಟ್ಬ ಬಿಡ್ತೀವಿ ಅದಿಗೆ
ಹೌದಾ ಇಲ್ಲ ಇದು ಈ ಗೊಬ್ಬ್ರ ಇಿಂದ ಈ ಗೊಬ್ಬ್ರ ಬಳಕೆಯಿಂದ ಜನ ಯಾಕ ಮಾಡ ಮಾಡ್ತ ಅಂದ್ರ ಈ ಗೊಬ್ಬ್ರ ಬಳಕೆ ಅಂದ್ರೆ ಅಂದ್ರ ಅದಿಕ್ ಇಳುವರಿ ಕೊಡೆ ಬೇಾನ ಇಳುವರಿ ಕೊಡುತ್ತೆ ಅದರಿಂದ ಲಾಭ ಬರುತ್ತೆ ರೈತರಿಗೆ ಜಾಸ್ತಿ ಾಗಿ ರೈತರು ಸುಮ್ಮನೆ ಯಾಕಪ್ಪ ಗೊಬ್ರರ ಯಾಕೆ ಈ ಗೊಬರನ ಹಾಕೊಂಡುೋದ್ ಚೆ ಇದೆ ರಾಸಾಯನಿಕೊಬ್ಬರನ ಯೂಸ್ ಮಾಡೋದು
ಹೌದೌದು ಹೌದದು ಹದುದು ನಮಲ್ಲಿ ಹಂಗೇನ ಇಿಲ್ಲಾ ಸುಮ್ಮನೆ ಎಲ್ಲಾರೂ ಹಗೆ ನಮ್ ದೊಡ್ಡಪ್ಪ ಅವ್ರನು ಹಂಗೆ ಮಾಡ್ತಾರೆ ನಾನು ಅವ ನಾವನ್ ಹಗೆ ಮಾಡ್ದವಿ ಏನಿಲ್ಲ ಅಂದ್ರ ಸುಮ್ ಎಲ್ಲಿ ಅಂದ್ರೆ ನಮ್ಮ್ ಮನಲಿ ಜಾಸ್ತಿ ಎತ್ತುಗಳು ಅವು ಏನಿಲ್ಲ ಒಂದ್ ಎರಡು ಎತ್ತು ತಗೊಳ್ಳ ಅಷ್ಟೇ ಒಂದ ಒಂದ ಕರ ಇದೆ ಒಂದ್ ದೊಡ್ಡದ್ ಅಷ್ಟರದಾಗ ನಿನ್ನ ಅದು ಇದಿಲ್ಲ
ಹ್ಮ್
ಹ್ಮ್ ಅದು ಅಷ್ಟೇ ಇದೆ ಜಾಸ್ತಿ ಏನಿಲ್ಲ ಹ್ಮ ನಿಮ್ದೆ ನಡಿದ. ತ್ತೆ ಜಾಸ್ತಿ ದ ಎತ್ತುಗಳು ಕುರಿಗಳು ಅವ ಇದಾವೆ. ನಡೀತ ನಿಮ್ಗ ರಾಸಾಯನಿಕ ಗೊಬ್ಬರ ಅದು ಜಗ್ಗಿ ಸಿಗ್ತದ ನಿಮ್ಗೆ.
ಸರಿಬ್ರೋ ಒಂದ್ ಕಾಲ್ ಮಾಡ್ತಿದ್ದೆ ಆಮೇಲೆ ಕಾಲ್ ಮಾಡ್ತಿರಾ.
ಹಾ ಸರಿ ತಗೊಳ್ರಿ.